ಅಣ ಏನಲ್ಲಣ ಏ ಇದು... ಸುಮ್ಮನೆಯ ಕುತಿದ್ದೇನೆ ನಾನು ಆಯ್ತು.
ಊಟದಲ್ಲಿ ಏನ್ ಮಾಡಿದ್ದೀರಾ?
ಏನಲ್ಲ ಬದನಕ್ಕಾಯಪಲ್ಲ ಸಾಂಬಾರು.
ಹ ಹಾ ಬದ್ನೇಕಾಯಿ ಪಲ್ಯ ಸಾಂಬಾರು ಬದ್ನೇಕಾಯಿ ಪಲ್ಯ ಚೆನ್ನಾಗತ್ತ.
ಹಾ ಚೆನ್ನಾಗಿದ್ದತ್ತು ಫುಲ್ಲ ಏನಂದ ಫುಲ್ಲ ಚೆನ್ನಾಗಿತ್ತು.
ಹೌದಾ ಮತ್ತತ್ ಬದ್ನೇಕಾಯಿ ಪಲ್ಯ ಅಲ್ಲಿ ಮತ್ತೆನ್ ತಿಂದಿದಿ್ರ.
ಇಲ್ಲ ಸಾಂಬಾರು ಟಮಾಟೆ ಸಾಂಬಾರು ಇತ್ತು.
ಹ್ಮ್ ರೊಟ್ಟಿ ಏನ್ ತಿಂದಿಲ್ವಾ ರೊಟ್ಟಿ ಮ ಚಪಾತಿ ಏನ್ ತಿಂದಿಲ್ವಾ.
ಇಲ್ಲ ಚಪಾತಿ ನಿಂಗಗೆ ಚಪಾತಿ ಯಾರಡುೋ ಅ.
ಹಾ ಮತ್ತೇಳಿ ನೀವ್ ಏನಾದ್ರು ಡಿಗ್ರಿ ಗಿಗ್ರಿ ಕಂಪ್ಲೀಟ್ ಆಗಿದ್ಯಾ ದರ್ಜೆ.
ನಾ ಈಗೋ ಅಸನ ಸ್ಕೂಲ್ ಆನಸ ಅಂತೂ ಮಾಡಿದೀನಿ ಜನ್ ಮಾಡಿದನಿ. ಈಗೌ ಚ ಎನ. ಹೇ ವೇ ಈಗ ಈಗ ಮುಂದೆ ಶೀಟ ಯಾವಷ ದ ಸಿಗಲ್ದು. ಹಾ ಹೆಜು ಹೆಜುಕೆಟ್ ಮಾಡಕ್ ಕುಂದೀಿನಿ. ಅದಕ್ಕೆೇಗ ಬಿ ಎಸ್ಸ ನರ್ಸಿಂಗ್ ಮಾಡಬೇಕ ಯ.. ಲ್ಲ ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಐತಿ. ಅದಕ್ಕೆ ಹೇಳ್ಬೇಕು ಕದಾ. ಹಾ ಹ ಈ ಕಡೆ ಇದ್ದೇವಿ ಮೇಲೆ
ಜರರು ಹೋಗ್ತಿದ್ರ ಬಾ ಮ್ಯಾಗ ಬಾ
ಮ್ಯಾಗ ಕೆಳಗ ಆಯ್ತು ಕೆಳಗೆ ಬರ್ತಾ ಇದ್ದೀನಿ ನಾನು
ಅಲ್ಲಿಗ್ ಇದ್ದಾರೆ ನೋಡ ಸಿಸ್ಟರ್ಗಳು. ಅಲ್ಲಿ ಹೋಗಿ ಹೋಗಿ ನೋಡಿ ಏನನ್ ಗ
ಹೌದಾ ಹೌದೌ ಹೌದು ಮಗಂತ ನಾನುತಿ ಹ.
ಹ.
ಹಲೋ.
ಹಲೋ. ಚೆನ್ನಾಗಿ ಮಾತಾಡಿ ಸರ್. ಚೆನ್ನಾಗಿ ಮಾತಾಡ್ಲಿಲ್
ಹೌದಾ ಈಗಮ್ಮ. ಬಳೆ ಹಾಗೈತಿ ಮಳೆ. ಹಲೋ.
ಹಾ ಇದೇನು ಸೌಂಡ್ ಬರ್ತಾ ಇದ್ದಲ್ಲ.
ಹಲೋ. ಹಲೋ.
ಚೆನ್ನಾಗಿ ಚೆನ್ನಾಗ ಕೇಳಸ್ತಿದಯ.
ಹಾ.
ಹಲೋ.
ಅಲೋ ಹಾಗೈತಿ ಹ. ಹಲೋ. ಹಲೋ.
ಕೇಳ್ಸ್ತಾತ ಇಲ್ಲ
ಹಾ ಹೇಳು ಹೇಳು ಹೇಳು ಕೆಳ್ಸ ಇದೆ ನಿಮ್ಮ ಅಲೋ.
ಅಲೋ ಕೇಳ್ಸ್ತೀದೆ ಚೆನ್ನಾಗಿದೆ ಈಗಲ್ಲಿ ಇರೋದು ನೀವು.
ಹಾ ಕೆಳಗೆ.
ನಾವವು ಇಲ್ಲಿ ಬೆಂಗಳೂರ್ ಬಂದಿದ್ದೇವೆ ನಾ ತಂಡಕ್ಕೆ
ಹೌದಾ ಏನು ಇದ
ಅಲ್ಲಿ
ಹೌದಾ ಹೆಂಗ ಬೆಂ ಬೆಂಗಳೂರಲ್ಲಿ ಕೆಲಸ ಏನು ಮಾಡತಿರುವೆ ನಾವು ನಾವ ಈಗ ಆಯುಷ್ ಹಾ ಹೌದಾ ಹ್ಮ್ ಹಾ ಈ ಕಡೆ ನೋಡ್ರಿ ಸ್ವಲ್ಪ
ಕೇಸ್ತಾಲ್ವಾ
ಹಾ ಸ್ವಲ್ಪ ಹಾ ಈಗ ಈಗ ಈಗ ಸವ ಜಿಗದ ಮಾತಾಡ್ರ ಕೇಳಗಂತೇತಿಗ
ಆಯ್ತಾ ಆಯ್ತಾ ಆಯ್ತು ಚೆನ್ನಾಗೆ ಮಾತಾಡ್ತನ ತಗೋಳಿ
ಹಾ
ಈ ಈಗ ಹಳೆಲ್ದಿರ್ಬಹದೆ
ಹಾ ಮಳೆ ಆ ಕಡೆ ಈ ಸೈಡ್ ಯಾಕೆಂದ್ರೆ ನಮ ಸೈಡು ಜಾಸ್ತಿ ಗುಡ್ಡ ಇದ್ದಾವೆ ಗಿಡಗಳು ಇದ್ದಾವೆ ಹ್ಮ್ ಅಲ್ಲಿ ಚೆನ್ನಾಗಿ ಬೆಳುತ್ತೆ ಮಳೆ ನಿಮ್ ಕಡೆಗೇನು ನೀವ್ ಎಲ್ಲಿರೋದು ಪ್ರೆಸೆಂಟ್
ಈ ಈ ಈಗ ನಾವು ಶಹಾಪುರ್ ನಲ್ಲ ಇದ್ದೀವಿ
ಮ್ಮ ಕಡೆನ ಗುಡ್ಡ ಗುಡ್ಡ ಮಳೆ ಮಳೆ ಹೊಲ ಗಿಲ್ಲ ಫುಲ್ಲದೆ ಅಂದರೆ ಅ ಇದರು ನ ಮೆ ಬರಲ್ ಇಲ್ಲ ಏನ
ಸರನ್ಯಒಲ್ದಾಮ ಇಲ್ಲ ಏನ್ನ
ಹ್ಞ ನೀವು ನಿಮ್ಮ ನಮ್ಮ ಕಡೆ ಬರ್ತಾ ಇ ಕಡೆ ಚೆನ್ನಾಗೆ ಬರ್ತ ನಿಮ್ಮ ಕಡೆ ಬಂದಿಲ್ಲ ಅಂದ್ರೆ ನಿಮ್ಮಲ್ಲಿ ಏನು ಬಿತ್ತಿದ್ದ ಏನಾದ್ರು ಹಚಿದಾರ ಹಂಗ ಹೊಲ ಇತ
ಹಾ ಐತೆ ಐತೆ ಹೈ ಆಸ್ತಿ ಆಯ್ತಾ ಆಸ್ತಿ
ಹೂ ಹೊಲಾ ಮನೆ ಮಾಡ್ತೀರಾ
ಹಲೋ ಹಾ ವಲಾ ಮನೆ ಎಜುಕೇಶನ್
ಹ ಎಜುಕೇಶನ್ ಅಲ್ಲಿ ಏನ ಏನ್ ಮಾಡ್ತಾ ಇದಾರೆ ಆಗ ಪ್ರಸಯಿತು
ಈ ಈಗ ಪ್ರೆಸೆಂಟ್ ಜೇನ್ ನರ್ಸಿಂಗ್ ಮಾಡಿದ್ದ ಇದ್ದೇವೆ
ಹ್ಮ್ ಎಷ್ಟನ ವರ್ಷ ಈದು ನಿಮ್ಮದು
ಇದು ನಮ್ಮ ಎರಡ್ ಈ ಎರಡನೇ ವರ್ಷ ಕಂಪ್ಲೀಟ್ ಆಯ್ತು ನಮ್ದು
ನೀ ಪರೀಕ್ಷೆ ಬರ್ದಿದ್ದೀರಾ
ಹಾ ಎಕ್ಸಾಮಾ ಅದು ನಾಕು
ಹಾ
ಈಗ ಆ ಆ ರೆಸಾರ್ಟನು ಇದು ಬಂದಿದ್ದಾವ ಫಾಸ್ ಅದು ಎಲ್ಲ ಎಲ್ಲ ಪೇಪರ್ ಫಾಸಿಂಗ್ ಮಾಸ್ ಬಂದಿದಾವ ಹ ಬರ
ಹ ಎಲ್ಲ ಪೇಪರ ಅಲ್ಲಿ ಪಾಸ್ ಆಗಿದ್ರಾ
ಹಾ
ಚೆನ್ನಾಗ ಹೋದ್ರಿ ಚೆನ್ನಾಗಿ ಹೋದಿ ನೀವು ಚೆನ್ನಾಗಿ ಏನಾದ್ರು ಮಾಡಿದಿ ಬೇರೆ ಕೆಲ್ಸ ಆದ್ರು ಮಾಡಿ ಬೇಕಾದ್ರೆ ಇಲ್ಲಾಂದ್ರೆ ನೀವು ಪ್ರೊಫೆಷನಲ್ ಕೋರ್ಸ್ ಅಂದ್ರೆ ನೀನ್ ದಂಧೆ ದಂಧೆ ಅಂತಾರಲ್ಲ ನಿನ್ ಕಡೆ ಅಂತ ದಂಧ ಮಾಡ್ಬೇಕಿತ್ತು ಯಾವ್ದ ದ ಯಾವದಾದ್ರೂ ಒಂದು ಕೆಲಸ ಮತ್ತು ದಂಧೆ ಪ್ರೊಫೆಷನಲ್ ಕೋರ್ಸ್ಗಳು ಪ್ರೊಫೆಷನಲ್ ಆಗಿ ಕೆಲ್ಸ ಮಾಡ್ಬೇಕಾಗುತ್ತೆ ಅದರಲ್ಲಿ ಕೂಡ ಜಾಸ್ತಿ ಲಾಭ ಇದೆ ಜಾಸ್ತಿ ಜನ ಜಾಸ್ತಿ ಜನ ಅಂತಲ್ಲಿ ಕೆಲ್ಸ ಮಾಡಿ ಸಕ್ಸ ಉನ್ನತ ಸ್ಥಾನವನ್ನು ಪಡೆದಿದ್ದರರು
ಹೌದು ಈಗೂ ಅದು ದಂದೆ ಮಾಡಬೇಕು ಅಂದ್ರೆ ಹಣ ಬೇಕಲ್ಲ ಹಣ ಇಲ್ಲಲ್ಲ ನ ನಂಬಲ್ಲಿ ಜಾಸ್ತಿ ಸಂಡವಾಳ ಎಲ್ಲ ಈ ಈಗ
ಹಾ ಅಂದರೆ ನಿಮ್ಮಲ್ಲಿ ಜಾಸ್ತಿ ಹಣಗಳಿಲ್ಲ ಅಂದರೆ ಮೊದಲ್ ಏನ್ ಮಾಡ್ಬೇಕು ಗೊತ್ತಾ ಯಾವದಾದ್ರೂ ಒಂದು ಅಲ್ಲಿ ದಂಧೆ ಇರ್ತಲ್ಲ ಆ ದಂಧದೊಳಗೆ ಕೆಲ್ಸ ಮಾಡ್ಬೇಕು ಕೆಲ್ಸ ಅಂದ್ರೆ ಇಷ್ಟು ಚೆನ್ನಾಗಿ ಕೆಲ್ಸ ಮಾಡುವ ಒಂದಲ್ಲ ಎರಡ ಅಲ್ಲ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದು ಅಲ್ಲಿ ಒಂದಲ್ಲ ಎರಡಲ್ಲ ಜಾಸ್ತಿ ರಾತ್ರಿ ಬೆಳಗತನ ಅಂದ್ರೆ ನೀ ನಿದ್ದಿ ಎಷ್ಟ್ ಬೇಕೊ ಅಷ್ಟ್ ಮಾಡ್ಬೇಕು ಟೈಮ್ ಟೈಮ್ ದುರುಪನ್ ದುರುಪಯೋಗ ಮಾಡ್ಬಾರ್ದು ಎಲ್ಲ ಎಷ್ಟ್ ಟು ಟೈಮ್ ಇರುತ್ತೆ ಅಷ್ಟು ಬಳಸ್ಕೋಬೇಕು.
ಹೌದೌದೌದು.
ಎರ್ಡ್ ಮೂರ್ ಎರ್ಡ್ ಎರ್ಡ್ ಕೆಲ್ಸ ಫಸ್ಟ್ ಅಂದ್ರೆ ಒಂದ್ ಕೆಲ್ಸ ಒಂಬತ್ತರ್ ಲೇಸಿಂದ ಅ ಒಂದರು ಎರ್ಡ್ರು ತನ ಒಂದ್ ಕೆಲಸ ಇತ್ತಂದ್ರೆ ಅಂದ್ರ ಅವ್ರು ಜಾಸ್ತಿ ಮಾಡದ್ರ ಜಾಸ್ತಿ ಟೈಮ್ ತಗೊಂಡು ಮಾಡ್ತಾರಲ್ಲಾ ಅವ್ರ್ ಜಾಸ್ತಿ ಟೈಮ್ ತಗೊಂಡ್ ಜಾಸ್ತಿ ಟೈಮ್ ತಗೊಂಡ್ ಮಾಡ್ತಾರಲ್ಲಾ ಅದೇ ತರ ನೀವ್ ಆ ಕೆಲ್ಸ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಕೆಲ್ಸ ಮಾಡ್ಬೇಕು. ಅದು ಆಯ್ತು ಒಂದ್ ಕೆಲಸ ಆಗುತ್ತೆ ಒಂದ್ ಕೆಲ್ ಸ ಆಗಿ ಇನ್ನೊಂದ್ ಇನ್ನೊಂದು ಬೇರೆ ಕೆಲ್ಸ್ ಸ ಅಲ್ಲೇ ಅಲ್ಲೇ ಬೇರೆ ಕೆಲಸ ತಗೋಬೇಕು ಈ ತರ ಒಂದು ಸ್ವಲ್ಪ ದಿನ ಅಂದ್ರೆ ಒಂದ್ ದ್ ವರ್ಷ ಎರ್ಡ್ ವರ್ಷ ಹಿಂಗ್ ದುಡ್ದೀರ್ ಅಂದ್ರೆ ಜಾಸ್ತಿ ಹಣ ಹಣ ಕೂಡಿಟ್ಕೋಬೋದು ಕೂಡಿಟ್ಕೊಂಡ್ಮೇಲೆ ನಿಮ್ಗ್ ಹೆಂಗಾದ್ರು ಅನುಭವದ ಅನುಭವ ಆಗಿರುತ್ತೆ
ಆ
ಹೆಂಗಾದ್ರು ಅನುಭವ ಆಗಿರುತ್ತೆ ಹೆಂಗ್ ನಡ್ಸ್ಕೊಂಡ್ ಹೋಗ್ಬೇಕು ಅಂತ್ಯ ಆಗ್ ಆಗ ನೀವು ಮತ್ತೆ ನೀವು ಹೊಸದಾ ನೀರ್ ತೆಗಿಬಹುದು. ಈ ತರ ಮಾಡಿದ್ರೆ ನೀವು ಚೆನ್ನಾಗಿರ್ತೀರ ನೋಡ್ರಿ ಮುಂದೆ ಒನ್
ಹೌದೌದ.
ಮಾಡ್ಬಹುದು.
ಅಂಗಿದ್ರೂ ಏ ಈಗು ಆಮಾಗ್ಯಾಕೆ ಕೆಲ್ಸಾನೇ ಇಲ್ಲಲ್ವಾ ಈಗೆ ಈಗ ಎಲ್ಲ ನಾ ಹೋಗಿ ಹೋಗಿಗೆ ಸೇಮ್ ಮ ಆ
ಕೆಲ್ಸ ಬೇಕಂದ್ರೆ ಈಗ ಫಸ್ಟು ಯಾವ್ದಾಗದ್ರು ಒಂದ್ ದಿನ ಕೆಲ್ಸ ಕರ್ಕೊಂತಾರೆ. ನಿಮ್ಗೆ ಯಾವಾಗ್ ಅವ್ರು ಬ್ಯಾಡ ಅಂತಾರೆ ಗೊತ್ತೆನು ಕೆಲಸದಿಂದ ಯಾವಾಗ್ ತೆಗೀತಾರ್ ಗೊತ್ತೇನು ನೀವು ಚೆನ್ನಾಗ್ ನ್ನಾಗಿ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನೀವು ಚೆನ್ನಾಗಿ ಅವ್ರು ಹೇಳಿದ್ದು ಕೇಳಿಲ್ಲ ಅಂದ್ರೆ ಅವ್ರ್ ನಿನ್ನ ನಿನ್ನನು ಕೆಲ್ಸಲಿಸಿನ್ ತೆಗೀತಾರ ಅದುಕೋಸ್ ತರ ಫರ್ಸ್ಟಿಗೆ ಒಂದ್ ದಿನ ಕೆಲ್ಸಕ್ ನೀ ಕರಿತಾರಲ್ಲ ಆ ದಿನ ಸ್ವಲ್ಪ್ ಚೆನಾಗಿ ಕೆಲ್ಸ ಮಾಡ್ತಾರವ್ ನೀವ್ ಎಷ್ಟು ದುಡಿತಿರ ಎಷ್ಟು ದುಡಿತಿರಾ ಅಷ್ಟ್ ಒಳ್ಳೆ ಇದು ಒಳ್ಳೆ ವಿಚಾರ ಬರುತ್ತೆ ನಿಮ್ ಬಗ್ಗೆ. ಆಯ್ತ್ ತಗೋಳಿ ನೀವು ಇಷ್ಟು ಚೆನ್ನಾಗಿ ಮಾತ್ ಮಾತಾಡಿದ್ರಾ ನಮ್ದು ಸ್ವಲ್ಪ ಕೆಲ್ಸ ಬಂದಿದೆ ನಾನು ಇನ್ ಈ ಇಂದ ಅಡಿಗೆ ಹಚ್ಚುತೀನಿ
ಆಯ್ತ್ ಆಯ್ತುರಿ ಆಯ್ತುರಿ